ಹಾ ಹಲೋ ಕೇಳಿಸತಾ ಅಲ್ವಾ
ಹಾ ಕೇಳಿಸತಿದೆ ಹೇಳಿ
ಹದ ನಮಸ್ಕಾರ
ಕೇಳಿಸತೀರ
ನಮಸ್ಕಾರ
ಹಾ ಒಂದ್ ಸ್ವಲ್ಪ ಅಚ್ಚು
ಹಾ ಒಂದ್ ನಿಮಿಷ ಇವಾಗ ಕೇಳಿಸತಿದ್ಯಾಾ
ಹಾ ಇವಾಗ ಕೇಳಿಸ್ತಿದೆ ಹೇಳಿ
ಹಾ ನಮಸ್ಕಾರ ಏನ್ ಮಾಡ್ತಾ ಇದ್ರಿ
ಏನಿಲ್ಲ ಸುಮ್ನೆ ಕೂತಿದ್ರು ನೀವು
ನಾವು ಊಟ ಮಾಡ್ತಾ ಇದ್ವಿ
ಹ ಇಷ್ಟ ಇಷ್ಟು ಇಷ್ಟೊಂದು ಲೆಟ ಊಟ ಮಾಡ್ತಿದ್ದೀರಾ
ನನಗೆ ತುಂಬಾ ಹೊಟ್ಟೆ ಹಸಿತಾ ಇತ್ತು ಅದಕ್ಕೆ ಮಾಡ್ತಾ ಇೆ
ಏನು ಸಾಮಚರ ಸರ್ ಕೇಳ್ಸ್ತಾಲ
ನೀವು ನೀವುನ್ ಮಾಡ್ತಾ ಇದ್ರಿ
ಹಲೋ
ಹಲೋ ಹಾ ಕೇಳಿಸಲ್ವಾ ಈಗ ಹಲೋ ಹಲೋ ಹಲೋ
ಹತ್ತು
ಇವ ಕೇಳಿಸ್ತಿಲ್ವಾ
ಹಾ ಇವಾಗ ಕೇಳಸಿದೆ ಹೇಳಿ
ಹಲೋ ಹಾ ಹೇಳಿ ಏನ್ ಮಾಡ್ತಾ ಇದ್ರಿ
ಏನಿಲ್ಲ ಸುಮ್ನೆ ಕೂತಿದ್ವಿ ನೀವು
ನಿಮ್ ವಾಯ್ಸ್ ಯಾಕೋ ಬೇಜಾರಲ್ಲಿ ಬರ್ತಿದೆ ಏನಂದ್ರೆ ಬೇಜಾರ ಆಗಿದ್ಯಾಾ
ಇಲ್ಲ ಇಲ್ಲ ಇವಾಗ ಇವಾಗ ಮಲ್ಗೆ ಎದ್ದಿದ್ದೀನಿ ಅದಿಕ್ಕೆ ಅಕಿಗಸ್ೇ
ಹೌದಾ ಮತ್ತೇನ್ ಸಮಾಚಾರ ಎಲ್ಲ ದಿನ ಆರಾಮ ಇವತ್ತು ಹೆಂಗಿತ್ತು ಹೆಂಗ ಹೋಯ್ತು ದಿನ
ಮತ್ತ ಚೆನ್ನಾಗಿರ್ಲಿಲ್ಲ
ಏನ್ಕ್ ಚೆನ್ನಾಗಾಗಿದೆಲ್ಲ ಏನಾದ್ೂ ಘಟನೆ ಆಯ್ತಕ್ಕ ಈ ಘಟನೆ
ಈ ಘಟನೆ ಏನ್ ಆಾಗಿಿಲ್ಲ ಇವತ್ತ ಪರೀಕ್ಷೆ ಇತ್ತು
ಹ್ಮ್
ಅಷ್ಟೇ ಮತ್ತೆ ನಿಮ್ಗೆ
ನಮ್ಗೆ ಏನು ಆಗಿಲ್ಲ
ಹ್ಮ್ ಮತ್ತೆ ಏನಾದ್ರು ಕತೆೆ ಏನಾದ್ರು ಇದ್ರೆ ಹೇಳಿ
ಏನ್ ಕಥೆ
ಅಥವಾ ಎಲ್ಲಾದ್ರೂ ಪ್ರವಾಸಗಿವಾಸ ಹೋಗಿದ್ರ
ಹಾ ಪ್ರವಾಸಕ್ಕ ಹೋಗಿದ್ದೆ ನೀವ ಹೋಗಿರ್ಲಿಲ್ವಾ
ಹ್ಮ್ ಹ್ಮ್ ಇಲ್ಲ ಹೋಗಿಲ್ಲ
ಹೌದಾ ಏನ್ ಮಾಡ್ತಾ ಇದ್ರಿ
ಏನಿಲ್ಲ ಆಗೆ ಸುಮ್ನೆ ಕೂತಿದ್ದೀನಿ
ಊಟಾ
ಊಟ ಆಯ್ತು ನಿಮ್ದು
ಹ ನಮ್ದು ಆಯ್ತು
ಹ್ಮ ಮತ್ತೆ
ನಿಮಗ್ ಗೊತ್ತಾ ನಮ್ಮ್ ಮನೆ ಹತ್ರ ಮಂಗ ಪಾಪುಗಳೆಲ್ಲ ಇದ್ದಾವೆ
ಹೌದಾ ಏನ್ ಮಾಡ್ತವೆ ಮಂಗ ಪಾಪುಗಳು
ಸುಮ್ನೆ ಅಂದ್ರೆ ಇವಾಗ ಮಳೆಗಾಲ ಬೇಸಿಗೆಗಾಲ ಅಲ್ಲವಾ ಅವು ಬಂದಿರ್ತಾವೆ ಕಾಡಿಂದ
ಹ್ಮ್
ಹ್ಮ್
ಯಾವಾಗ ಹೋಗ್ತವೆ
ಅವು ಇನ್ನೇನ ಮಳೆಗಾಲ ಬಂತಲ್ವಾ ಹೊಂಟೋಗ್ಬಿಡುತ್ತೆ
ಹ್ಮ್ ಮತ್ತೆ ಅಷ್ಟ ಮೇ ಮತ್ತೆ ಏನಂತ ಹೇಳೊದು ಪ್ರವಾಸಾಗ ಹೋಗಿದ್ರಲ್ಲ ಆಗೇನಾದ್ರೂ ಘಟನೆೆ ಹಾಗಿದ್ರೆ ಹೇಳಿ
ಹಾ ಒಂದ್ಸಲ ಹೋಗಿದ್ದೆ ನಾನು ನನ್ನ ಗೆಳತಿ ನಿನಗ್ ಒಂದ್ ಗೊತ್ತಾ ನಮ್ ಗೆಳತಿ ಅವ್ರಮ್ಮ ಅವಳು ವಾಮಿಟ್ ಮಾಡ್ತಾಳೆ ಅಂತ ಕವರ್ನ ಕೊಟ್ಟ ಕಳ್ಸಿದ್ರು ವಾಮಿಟ್ ಮಾಡ್ಕೊಂಡ್ರೆ ಕವರಲ್ಲ್ ಹಾಕೊಂಡ ಬಾ ಅಂತ
ಸಿಹಿ
ಹಾ ಹಾ
ಆಮೇಲೆ
ಆಮೇಲೆ ನಾವೆಲ್ಲ ಅಲ್ಲಿ ಅದರೊಳಗಡೆ ಕುಣಿತಾ ಇದ್ವಿ ಸಡನ್ ಆಗಿ ಬಸ್ ಓಡಸೋರು ಬ್ರೇಕ್ ಹಾಕ್ಬಿಟ್ರು ನಾ ನಾನು ಮತ್ತೆ ನನ್ನ ಗೆಳತಿ ಎಲ್ಲ ಕಂಡಕ್ಟರ್ ಹತ್ರ ಹೋಗಿದ್ವಿ
ಹ್ಮ್
ಆಮೇಲೆ ಮತ್ತೆ ವಾಪಸ್ ಎಳ್ಕೊಂಡ್ರು ಮತ್ತೆ ವಾಪಸ್ ಎಳ್ಕೊಂಡ್ರು
ಹೌದಾ
ಹ್ಮ್
ಮತ್ತೆ ಏನೇನ್ ಆಯ್ತು ಅಷ್ಟೇನ ಬೇಕಾಗಿರೋದು
ಹಾ ಮತ್ತೆ ಅಷ್ಟೇ ಹಾಗಿದ್ದು ಅಂದ್ರೆ ನೀವೆಲ್ಲು ಹೋಗಿಲ್ವಾ ಅದೇ ತಗಾ ಸಕ್ತಿ ಅಲ್ಲೆಲ್ಲೂ ಆಥರ ಎಲ್ಲು ಹೋಗಿಲ್ವಾ
ಇಲ್ಲ ಎಲ್ಲು ನೋಡಿಲ್ಲ ಹೋಗ್ಬೇಕು ಅನ್ಕೊಂಡಿದಿವಿ ಹೋಗ್ತೀವಿ ಟುಮಾರೋ
ಹೌದಾ ಹ್ಮ್ ನಿಮ್ಮ ಮನೆಲ್ಲಿ ಕೆಲ್ಸ ಮಾಡ್ತೀರಾ ಜಾಸ್ತಿ
ಹೌದ ಬಾಪಾ
ಹೌದಾ
ಹ್ಮ್ ನೀ ಈಗ ಅಡ್ಗೆ ಮಾಡಕ್ತಂತ
ಹ್ಮ್ ನಂಗು ಬರುತ್ತ ಅಡಿಗೆ ಚಪಾತಿ ಮಾಡಕ್ ಬರುತ್ತೆ ರೋಟಿ ಮಾಡಕ್ ಬರುತ್ತೆ ಮತ್ತೆ ಮು್ದೇ ಮಾಡಡಕ ಬರುತ ಮತ್ತೆ ಅನ್ನ ಸಾಂಬಾರ್ ಪಲ್ಯ ಎಲ್ಲಾ ತರ ಮಾಡಕ್ ಬರುತ್ತೆ ನನ್ನಾ ಅಮ್ಮ ಮನೇಲಿ ಅಂದ್ರೆ ನನ್ ಕೈ ರುಚಿನೇ ತುಂಬಾ ಹೊಗ್ಳುತ್ತಾರೆ ಅಂದ್ರೆ ಗೊತ್ತಿಲ್ಲ. ನಾನನ್ ಮಾಡೋದ್ರೆ ಕಳ್ಸ್ಕೊಂಡು ನ ತುಾ ಒಬ್ಬರಣ್ಣಗ ಹಾಕಿದ್ ಕೂಡ ಅದು ತುಂಬಾ ಚೆನ್ನಾಗಿ್ ಬರುತ್ತೆ. ಹ್ಮ್ ನೀ ನೀವು
ಮಾಡಕ್ ಬರೋದಿಲ್ಲ.
ಹೌದಾ
ಅಲ್ಲಿ ಏನಾದೂ ಕತೆೆ ಅಥವಾ ಯಾವದಾದೂ ಏನಾದೂ ಇ ಹ್ಮ ಏನಾದ್ೂ ಕತೆ ಹಗ್ಬನ್ನಏನಾದ್ರೂ ಈ ದೇವ್ರ ಬಗ್ಗೆ ಕತೆೆಗಳು
ನನ್ಗು ಒಂದ ಅಂದ್ರೆಗಳೆಲ್ಲ ಬಿಿ ಬ ವ್ಯತ್ಯಾಸ ಅಂದ್ರೆ ಈ ದೇವ್ರ ಬ
ಕೇಳಿಸತಿಲ್ಲ ಸ್ವಲ್ಪ ಜೋರಾಗ ಮಾತಾಡಿ
ಅಂದ್ರೆ ಇತಿಹಾಸಗಳ ಬಗ್ಗೆ ಗೊತ್ತು ನಿಮಗ್ ಗೊತ್ತಾಯನದು ಇತಿಹಾಸದ ಬಗ್ಗೆ
ಇಲ್ಲ ಗೊತ್ತಿಲ್ಲ ನೀವೇ ಹೇಳ್ಬೇಕು ಹೇಳಿ ಕೇಳೋಣ
ಹ್ಮ ಅಂದ್ರೆ ಅಂದ್ರೆ ಇತಿಹಾಸ ಗೊತ್ತಾ ಅಂದ್ರೆ ಎಲ್ಲ ಅಂದ್ರೆ ಹ ಇವಾಗ ವಿಷ್ಣು ಶಿವ ಕೃಷ್ಣ ಅತ್ರರೆ ಎಲ್ಲ ಇದ್ದಾರಲ್ಲ
ಹ್ಮ್
ಅಂದ್ರೆ ಅದು ಒಂದೇ ದೇವರು ಇರೋದು ಅಂದ್ರೆ ಅದು ಜಾಸ್ತಿ ಅವತಾರಗಳನ್ನ ತಗೊಂಡಿರೋದು ಅಷ್ಟೇ
ಹಾ
ಹ್ಮ್ ಎಲ್ಲಾ ದೇವರು ಒಂದೇ ಹ್ಮ್ ಸು್ನೆ ಅಂದ್ರೆ ಅವತರಗಳನ್ನ ಅೆ ಆ ಸಂದರ್ಭಕ್ಕೆ ಅನಿವಾರ್ಯವಾಗಿ ನಿೆ ಅವತರಗಳನ್ನ ಇಟ್ಟಿದ್ದಾನ ದವರು
ಹ್ಮ್
ಹ್ಮ ನಿಮ್ಗೆ ಶಾಣಬಳ್ಳೆೊಳ ಗೊತ್ತಾ
ಹಾ ಗೊತ್ತಿಲ್ಲ ನನ್ಗೆ ಹೋಗ್ಬೇಕ ಅನ್ಕೊಂಡಿದೀವಿ ನಾಡ್ಬೇಕ ಇನ್ನು ಇ ಯಾವ ಪ್ರವಾಸಕ್ಕೂ ಹೋಗಲಿಲ್ಲ
್ಮ ಮ ಸ್ಪನ ಬೆಳೆಗೊಳ್ಳೋದಲ್ಲಿ ಅಂದ ಹನ್ನೆರಡು ವರ್ಷಕ್ಕೊಂದ್ಸಲ ಉತ್ಸವ ನಡೆಯುತ್ತೆ ಅದು ನವೆಂಬರ್ ಹನ್ನೆರಡಕ್ಕೆ ತುಂಬಾ ಚೆನ್ನಾಗಿತ್ತೆ ಹಾ ಹೋಗ್ತೀವಿ ನೀವು ಬನ್ನಿ ಆದೆ
ಹಾ ಬರಬರ
ಪ್ರಯತ್ನ ಮಾಡಿ ಬಂದು ಅದು ತುಂಬಾ ಎಕರವಾಗಿದೆ ಅ ದು ನಮ್ಮ ಅಂದ್ರೆ ಅದ್ರ ತಲೆ ಮೇಲೆ ಹೆಂಗ ಊಟ ಮಾಡಡ್ತಿದ್ದಾರೆ
ಹೌ ಯಾಕ ಊಟ ಉಡುತ್ತ
ಎಲ್ಲ ಅದು ವ್ಯತ್ಯಾಸ ಇದೆ ಅದು ಗುಟಾ ಹೊಡಿಲಿಲ್ಲ ಅಂದ್ರೆ ಅದ ಹಾಗೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಆಕಷ್ಟ ಅದಕ್ಕೆ ಹೊಡದ್ ಬಿು
ಪರಂತ
ಹ್ಮ್ ನನ್ ಗೆಳತಿ ಒಬ್ಟ್ಟು ಗುಟಾ ಓಡಿ ಓ ಇಲ್ಲಿ ನನ್ ಗೆಳತಿ ಒಬ್ಬಳು ಗೂಟ ಓಡಿ
ಹ ಹಾ ಕೇಳಿಸ್ತಿಲ ಹಲೋ ಅಲೋ ಹಲೋ ಕೇಳಿಸ್ತಿಿಲ್ಲ ನಿಮ್ದು ಧ್ವನಿ ಬ್ರೇಕ್ ಆಗ್ತಿದೆ ನೋಡಿ ಕಟ್ ಕಟ್ ಕಟ್ ಕಟ್ ಆಗ್ತಿದೆ
ಹಲೋ
ಹಾ ಹಾ ಹೇಳಿ ಇವಾಗ
ಕೇಳಿಸ್ತಿಲ್ವ
ಹಾ ಇವಾಗ ಕೇಳಿಸ್ತಿದೆ ಹೇಳಿ
ಹ್ಮ್ ಹೌದು ಮತ್ತೇನ್ ಸಮಾಚಾರ ಎಲ್ಲ ಜೀವನ
ಏನೋ ನಿಮ್ ಗೆಳತಿ ಅಂದಿ ಕೇಳಿಸ್ತೇ ಇಲ್ಲ ಅದಾದ್ಮೇಲೆ
ನನ್ ಗೆಳತಿ ಇದೇ ತರ ಅವ್ಳು ಒಂದ್ ಕತೆೆ ಹೇಳ್ತಾ ಇ ನನ್ಗೆ ಅವ್ಳು ಗುಟ ಹೊಡೆದಿದ್ದಾರೆ ಅಂತ ಹೇಳ್ಬೇಕು ತನಳ ಮಳೆ ಹೊಡೆದಿದಿದ್ದಾರೆ ಅಂತ ಹೇಳ್ಿು
ಅಯ್ಯೋ ಪಾಪಾ ಅವ್ರಿಗೆ ಗೊತ್ತಿಲ್ಲ ಅನ್ಸತ್ತೆಿ ಬಿಡ್ರಿ ಅ ನಿಮ್ಗೆ ಗೆಳೆಯರು ಗೆಳತಿಯರ್ ಇಲ್ವಾ ಹಾಂ ಹಾಂ
ಏನಿಲ್ಲ
ಒಂದುಸ ಮತ್ತೆ ನಿಮ್ಗೆ ಗೆಳೆಯರು ಮತ್ತೆ ನಿಮ್ಗೆ ಗೆಳೆಯರು ಗೆಳತಿಯರ್ ಯಾರು ಇಲ್ವಾ
ಹ ತುಂಬಾ ಚೆನ್ನಾಗಾರೆ ಗೆಳರು ಗೆಳತಿಯರು
ಮತ್ತೆ ನೀವ್ ಗೆಳೆಯರ್ ಗೆಳೆಯ ಗೆಳತಿಯರ್ ಜೊತೆ ಎಲ್ಲೂ ಪ್ರವಾಸಕ್ ಹೋಗಿಲ್ವಾ
ಹಾ ಓಕಿನ್ನ ಶಾವಣ ಬೆಳಳ ಹಳ್ಳ ಹಾಳಿಾಿಗೆ ಹೋಗ್ೀನಿ ಮತ್ತೆ ಮೈಸೂರು ಅರಮನೆಗೆ ಹೋಗ್ೀನಿ ಮೈಸೂರು ಅರಮನೆಯಲ್ಲಿ ನಿ್ ಗೊತ್ತ ಗೃಥಾಲಯ ಅನ್ಗೆಲ್ಲಾ ಗ್ರಂಥಾಲಯ ದೊಡ್ಡ ದೊಡ್ಡ ಗ್ರಂಥಾಲಯ ಎಷ್ಟ ದೊಡ್ಡ ದೊಡ್ಡ ಮೃದಾಲಯ ಎಲ್ಲ ಇದ್ದಾವೆ
ಹ್ಮ್ ಹ
ಹ್ಮ್್ಮ
ಮತ್ತೆ ಇನ್ನೇನಿದೆ ಮೈಸೂರಲ್ಲಿ ಅದಷ್ಟೇ ಇರೋದಾ ಮತ್ತೆ ಇನ್ನೇನಿದೆ
ಅದೇ ಅಗಾಲ
ಏನೇನು ಅಂದ್ರೆ ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಿದೆ ನೋಡಿ ಸ್ವಲ್ಪ
ಬಿಳಿ ಬಿಳಿ ನವಿಲ್ ನೋಡಿದೀರಾ
ಹ ಹ ಇಲ್ಲ ಬಿಡಿ ನಾವ್ ಇಲ್ ನೋಡಿಲ್ಲ ನೀವ್ ನೋಡಿದ್ದೀರಾ
ಹಾ ಬಿಳಿ ನವಿಲಿ ಇತ್ತು ನಂಗೆ ಇನ್ನೂ ಒಂದು ಅಂತೆ ಸಂಶಯ ಬಿಳಿ ನವಿಲು ಆದಾಗಿ ಜಮ ಅದಕ್ಕೆ ಎಲ್ರು ಬ್ಣಾಗಿನ್ನ ಓದನಿದರುವ ಅಂತ
ಕೇಳ್ಬೇಕಾನೆ ನೀವ ಹೋಗಿದ್ರಲ್ಲ ಅಲ್ಲಿ ಪ್ರವಾಸ ಸಿುತ್ತರ್ಲಿ
ನಾನು ಒಂದು ಸಣ್ಣ ವಯಸ್ಸಿನಲ್ಲಿ ಹೋಗಿದ್ದೆ ಆಾಗ ನಾನು ಹೆಂಗ ಕೇಳ ನಮ್ಮ ಅಪ್ಪ ನನ್ನ ತಂದೆ ತಾಯಿ ನಾನ ತಲೆೇಲೆ ಹೊಡದು ಕ ಕು ಒಂದು ಬ
ಹ್ಮ ಈ ಹಾಕ್ ದನ್ ತಂದತಾಯ ನೀವ್ ತಲೆ ಮೇಲೆ ನೋಡಿದ್ರು
ಹಾ ತಂದೆ ತಾಯಿ ಹ ಇಲ್ಲ ಬರದಸ್ತ್ರ ಪ್ರಶ್ನೆಗಳೆಲ್ಲ ಉತ್ತರ ಹಾಕಿಕೊಂಡು ನೀ ನಮೆಂಟಲ್ಲ ಆಗತಿ
ಹ್ಮ್ ಹ್ಮ್ ಅದಕ್ಕೋಸ್ಕರ ಓಡದ್ರ ನಿಮ್ಗೆ ಅತ್ತ ನೀವ್ ಬೇರೆ ಏನಾದ್ೂ ತರಲೆ ಮಾಡುದ್ರ ಹಲೋ
ಹಲೋ
ಹಲೋ
ಹಾ ಹೇಳಿ ಹೇಳಿ ಕೇಳಿಸ್ತಾ ಇದೆ ಹೇಳಿ
ಅ ನೀವೇನಾದ್ರು ಬೇರೆ ಬೇರೆ ತರ್ಲೆ ತರ್ಲೆ ಪ್ರಶ್ನೆ ಕೇಳಿದ್ರ ಅಂತ
ಹಾ ಆದೇ ಅಷ್ಟೇ ಕೇಳಿದ್ದು ನಾನು ಯಾಕೆ ಬಿಳಿ ಬಣ್ಣ ಇದೆ ಅಂತ ಆದ್ರೆ ತಪ್ಪ ತಪ್ಪ ಪ್ರಶ್ನೆನದು
ಅಲ್ಲ ನೀವು ಅವ್ರ ಗೊತ್ತಿರೋತರ ಬಿಳಿ ಬಿಳಿ ನವಿಲು ಇರುತ್ತೆನೋ ನೀವ ಏನೋ ತಪ್ಪಾಗಿ ಪ್ರಶ್ನೆ ಕೇಳಿದ್ರಿ ಅನ್ ಸದ ತಲೆಮೆ ಕೊಟ್ಟಿದ್ದಾರೆ ಬಿಡಿ
ಹದ
ಪಾಪ ಅವ್ರದ್ದೇಏನ್ ತಪ್ಪಿಲ್ಲ ನಿಮ್ದೇ ತಪ್ಪು
ಹ್ಮ್ ಇಲ್ಲ ಕಂಡನ ತಗೊಳ್ಳೆ ಹುಳ್ಗಿ ಅ ಎಲ್ಲಾ ಮಾಡುದಿಲ್ಲ ನಾನು
ಓ ಇಲ್ಲ ಮತ್ತೆ ನಿಮ್ಗೆ ಎಷ್ಟ ಎಷ್ಟ ಜನ ಗೆಳೆಯರುೂಪರ್ ಅಂದ್ರೆ ಗೆಳೆಯರು ಪರಿ
ನನಗೆ ಗೆಳತಿಯ ಗೆಳತಿಯರ ಯಾರಂದ ಬರೀ ಗೆಳೆಯರ
ಹ ಹಂಗಾದ್ರೆ ಈ ಫುಲ್ಲು ಲೈ ಅಂದು ಜೀವನಾನ ಫುಲ್ಲ ಎಂಜಾಯ್ ಮಾಡ್ತಿದ್ರ ಅಂತ
ಹಾ ಮೋಜು ಮಸ್ತಿ ಇಂದ ತುಂಬಿದೆ
ಮತ್ತೆ ನೀವು ತುಂಬಾ ಚೆನ್ನಾಗ್ ಮಾತಾಡ್ತೀರಾ
ತುಂಬಾ ಧನ್ಯವಾದಗಳು ನಿಮ್ಮ ಜೊತೆ
ನಿಮ್ಮ ಜೊತೆ ಮಂಟಳಿಗೆ ಖುಷಿ ಆಯ್ತು ಧನ್ಯವಾದಗಳು